ಹಲೋ
ಹಲೋ ಹಾ ಹೇಳ್
ಹಾ ಏನಿಲ್ಲಪ್ಪಾ ಮತ್ ನಾಳೆ ಒಂದ್ ಮ್ಯಾಚ್ ಇತ್ತ್ ಭರ್ತಿ ಏನ್ ಅಂತದ್ಯ ಆಡಾಕ
ಯಾವೂರು
ನಾವು ಇಲ್ಲೇ ತಿಂತಿಣಿ ಬ್ರಿಜ್ಜ್ ಬಲ್ಲೆ
ತಿಂತನಿ ಬ್ರಿಜ್ ಅತ್ರ
ಬೆಟ್ಟಿಂಗ್ ಮ್ಯಾಚ್
ಬೆಟ್ಟಿಂಗ್ ಮ್ಯಾಚ್ ನಾಳೆ ಎಷ್ಟು ಗಂಟೆಗೆ
ನಾಳೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ಬೋದು
ಹೌದಾ
ಹ್ಮ್ ಬರ್ತಾ
ಹ್ಮ ನಾ ಫೋನ್ ಅಚ್ಚತೀನಿ ಬೆಳಿಗ್ಗೆ
ಮತ್ತ ಯಾರು ಚೆನ್ನಾಗ್ ಆಡ್ತಾರೆ ನೋಡು ಅಲ್ಲಿ ನಿಮ್ಮ್ ಆಸ್ಟೆಲಾದಾಗ
ಹ್ಮ್ ಅವರಿಗೂ ಹೇಳ್ತಿನಿ ಬೆಳಿಗ್ಗೆ ಫೋನ್ ಅಚ್ಚತೀನಿ ಯಾವ್ರ ಜೊತೆ ಎಲ್ಲಿಗೋ
ಮದ ತಿನ್ ತಿನ್ ಬೀಜ ಜತ್ತ
ಅವ್ರ ಜೊತೆನ
ಹ್ಮ್
ನಾಳೆ ಗುಟ್ಟಾದಷ್ಟು ಬೆಳಿಗ್ಗೆ ಗೊತ್ತಾಗುತ್ತಾ
ಪ್ಲಾನ್ ನೀನ್ ಹೇಳಿದ್ರೆ ನಾನು ಅವ್ರಿಗೆ ಹೇಳ್ತಿದ್ಯಾ
ಹೌದ ನಾನಂತರು ಬರ್ತೀನಿ
ಮತ್ತೆ ನಿಮ್ಮ ಫ್ರೆಂಡ್ಸ್ ಒಂದಿಬ್ರನ್ನ ಕೇಳ್ಬೇಕಿಲ್ಲ
ಅವ್ರನು ಬರ್ತಾರ ಬೆಳಿಗ್ಗೆ ಬರ್ತಿತ್ತು
ಬೆಳಗ್ಗೆ ಬರ್ತರ
ಹಾ
ಹ್ಮ್ ಮತ್ತ ಅದೇ ಕೇಳಿದೆ ಮತ್ತೆ ಬ್ಯಾಡ್ ತೊಂಬರಿ ಅಂಗಾದ್ರ
ಹಾ ಇದ ಬ್ಯಾಟ ಅದ ಬರ್ತೀವಿ
ಅದ ಅದೇ ಬ್ಯಾಟ
ಹಾ ಅದಾವ್ ಇಲ್ಲಿ ಎರಡ
ಎರಡ ಅದಾವ
ಹ್ಮ ಎರಡದವಾ ತರ್ತೀವಿ
ಹ್ಮ ಹ್ಮ್ ಮತ್ತೆ ಕಡೆ ಹೋಗಿಲ್ಲಾನ ಮಾಹತಿ ಮತ್ತೆ ಅ ಕಡೆ ಹೋಗಿಲ್ಲ ಮ್ಯಾಚ್ಗೆ
ಮ್ಯಾಚಿಗ ಇಲ್ಲ ನೋಡ ಕೆಡುವವಾಗಿಲ್ಲ
ಹ್ಮ ಮೊನ್ನೆ ಸೆಲೆಕ್ಷನ್ ಇತ್ತ ನಿಮ ಟೀಮ್ ಬಂದಿತ್ತಲ್ಲ ಅವತ ಗುಲ್ಬರ್ಗ ಹಾ
ಹಾ ಹ ಗೆದ್ದರಲ್ಲ
ಗದ್ದ್ರು ಅದು ಜಪ್ ಹ್ಮ್ ಅ ಜಿಪ್ಯೂಟರ್ ಟ್ರೂಪ್ ಅಂತ ಇಟ್ಟಿದ್ರಲ್ಲ
ಹಾ ಅದೇಗಾದ್ರು
ಹ್ಮ್ ಅದೇ ನೋಡಿದೆೆ ನಾನು
ಹೌದಾ ನೀವು ಹ ಹೋಗಿದ್ರ
ಹ್ಮ್ ಇವ್ನು ಬೆಟ್ ಬೆಸ್ಟ್ ಬೆರ್ಸ್ನ ಅಂತ ಇವ್ನು ಕೊಟರು ಮಾನಪ್ಪಗ
ಹ
ಅವನು ಸತೀಶ್ ಅನವ ನು ಹದನಳ ಬಾಲಿಗೆ ಐವತ್ತೊಂದೇ ನೋಡ್ದ ಅವನು
ಅವನು ಚೆನ್ನಾಗ್ ಆಡಿದಾನೆ ಅಂದ್ರೆ ಯೂಸ್ ಕೊಟ್ಟ
ಅವನ್ ರವಿನಿ ಚೆನ್ನಾಗಿಡದಪ್ಪಾ
ಹ ಅವ್ನು ಚೆನ್ನಾಗಾಗಿಡಾನ ಎಲ್ಲರೂ ಸರಿಯ ಮಂಜು ಪಟ್ಲಿ ಕ್ಯಾಚ್ ಬಾರ್ಡ
ಅವನು ಕ್ಯಾಚ್ ಎಲ್ಲ ಭಾರಿ ಇಡ್ದ ಕ್ಯಾಚ್ ಅವನು ನಾವ ಅನ್ಕೊಂಡಿದ್ದೆ ಎಲ್ಲ ಸಿಕ್ಸೋದಿ ಅನ್ಕೊಂಡಿದೇವಲ್ಲ
ಹ್ಮ್ ಕ್ಯಾಚ ಅಫ ದ ಮ್ಯಾಚ ಅನ್ ಕೊತ ಪ್ರ ತಮ ನೀ
ಹ್ಮ್ ಅದು ಕೊಟ್ರ ಅದು ನೋಡ್ರಿ ಇಪ್ಪತ್ತೊಂದ ಸಾವಿದ ಇತ್ತು ಅಂದ ಯ್ದಂದೆ ಯದಗಿರಿ
ಬೀದರ್ ಯಾದಗಿರಿ ಕಲಬುರ್ಗಿ ಮೂರ
ಹಾ
ಬೀದರ್ ಕಲ್ಬುರ್ಗಿ ಯದಗಿರಿ ಮೂರೇ ಡಿಸ್ಟ್ರಿಕ್ ದವರು ಆಡೋದತ್ತು
ಹ್ಮ್ ನಾ ಗುಲ್ಬರ್ಗ ಸ್ಟ ಹಾಂಗ್ ಇದೆ ಅನ್ಕೊಂಡಿದ್ದೆ ಟೀಮ್ ಅದೇ ಕೆಲ್ತ್ ಅನ್ಕೊಂಡಿದ್ದೆ
ಆ ನಮ ಸುರ್ಪುರ ಸ್ಟ್ರಾಂಗ್ ಐತಿ
ನಿಮಮ್ಮ್ ಅಂತ ಬಷ್ಟಂಗರ
ಹ ಯಾದಗಿರಿ ಡಿಸ್ಟ್ರಿಕ್
ಹೌದಾ ಯಾದಗಿರಿ ದಾಗ ಆಡ್ರಲ್ಲ ಯಾರು
ಆಡೋರುಾರೆ ಅಂದ್ರೆ ಇವರುಷ್ಟ ಆಡಲ್ಲ
ಏನು ಕಷ್ಟ
ಹ್ಮ
ನಿಮ ಸರ ಪುರಲಿ ರೈಲ್ ಸ್ಟೇಷನ್ ಇಲ್ಲ ಅಲ್ಲ
ರೈಲ್ವೆ ಸ್ಟೇಷನ್ ಇಲ್ಲ ಇವಾಗ ಆಗ್ತಾ ಇದೆ ಆಗ್ಬೋದು ಇನ್ ಒನ್ ಟೂ ಇಯರ್ಸ್
ಏನನೋ ಡ್ರ ಇನ್ನು ಸ್ಯಾಂಕ್ಷನ್ ಆಗಿದೆ ಇನ್ನು ಆಬಕ್ಕಲ್ಲ ಹ್ಮ
ಹ ಏನು ಪಂಡ ಹತ್ಕಲ್ ತಿಂತವ್ರೆ ಬೋಳೆ ಮಕ್ಳು
ಹ್ಮ ನಾಕ ಕೆಟ ಶುದ್ದಲ್ಲ ಮಾತಾಡ್ಬೇಡಿ
ಹ ಓಕೆ ಓಕೆ
ಹ್ಮ್ ಎಮ್ ಎಲ್ ಎ ಯಾರ
ಇಲ್ಲಿ ವೇಣುಗೋಪಾಲ್ ನಾಯಕ್ ಅಂತ
ಕಾಂಗ್ರೆಸ್ ಬಿಜೆಪಿ
ಕಾಂಗ್ರೆಸ್ ಆಯ್ತು ಇಲ್ಲಿ
ಹ್ಮ ಸಿದ್ದರಾಮಯ್ಯನ ರಾಜೀನಾಮ ಕೊಟ್ಬಿಟ್ಟಲ್ಲ ಎರಡುೂರು ವರ್ಷ ಮಾಡಿ
ಹ ಪ್ರೆಷರ್ ಇರ್ತ ಹೈಕಮಾಂಡ್ ಪ್ರೆಷರ್ ಇರ್ತ್ತನೋ ಮೋಸ್ಟ್ಲಿ ಅದಕ್ಕೆ
ಕೊಟ್ಬಿಟ್ಟು ಇವಾಗ ಎಲ್ಲಿದ್ದಾನೇನ್ ಕಾಣ್ತನ ಇ ಇವಾಗ ಯಾರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಲ್ಲಾ
ಹಾ ಅವನು ಅವಾಗ ಅವ್ನ್ ತೋರ್ಸ್ತಿದ್ರೆ ಇವಾಗ ಇವನ್ ತೋರಿಸ್ತಾ ಇದಾರೆ ಬಂದವರೆಲ್ಲ ತೋರ್
ಹ ಹ್ಮ್ ಯಾರ ಬಂದ್ರ ಅ ಅವ್ರು ಬಂದ್ರುನು ಅಭಿವೃದ್ಧಿ ಮಾಡಲ್ಲ ಇವರು ಬಂದ್ೂನು ಅಭಿವೃದ್ಧಿ ಮಾಡಲ್ಲ ಹ
ಯಾರ ಬಧರ ಅಷ್ಟೇ ನಂಬಂಬ
ಅವರು ಎಲ್ಲ ಅವ್ರೇ ತಿಂತಾರಲ್ಲ
ಅವ್ರೇ ಮಾಡ್ಕೊಂತಾರೆ ನಮ್ಗೇನು ಇಲ್ಲ
ಹ್ಮ್ ನಿಮ್ ಯಾದ್ಗಿರಿ ಬಗ್ಗೆ ನ್ ನ್ ವಿಡಿಯೋ ಮಾಡಕ್ತಿದ್ದ ಲೋಕೇಶ ರಡೋಣ ಅಂತ ಗೊತ್ತಲ್ಲ
ಹಾ ಸ್ಪ ಹಾ ಸ್ಪೋರ್ಟ್ಸ್ ನಾನು ಬಾಳ ಅವನು ಸಪೋರ್ಟೇ ಮಾಡ್ತ ಇಲ್ಲ ಯಾರು
ಹಾ ಅದೇ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ
ಹ ಒನ್್ ಸಪೋರ್ಟೆ ಮಾಡ್ತಲ್ಲ ಅವ ಪಾಪ ಬೇಜಾರ ಆಗು
ಪಾಪ ಒಬ್ನ ಹೋರಾಟ ಮಾಡ್ತಾ ಇದ್ದ ಅವನು ಕುಂತ್ದೆಲ್ಲ ಎಲ್ಲಿಲ್ಲ ಎಲ್ಲ ಯಟ್ಯೂಬರ್ ಎಲ್ಲ ಅವನು
ಹೌದೌದು ತುಂಬಾ
ಯಾದಗಿರಿಲ್ಲಿ ಫನೆ ಫಿಟ್ನೆಸ್ ಅಕಾಡೆಮಿ ತೆಗೆದಿದ್ದಾನೆ
ಹಾ ಕೇಳಿದ್ದೀನಿ ಕೇಳಿದ್ದೀನಿ
ಮತ್ತೆ ಇನ್ನೊಬ್ನು ರವಿ ಅಂತ ಯೋಗ ಭಾರಿ ಮಾಡ್ತಾನ ಯೋಗ
ಇಲ್ಲಿ ನಮ್ ಪರಿಚಯ ಇರ್ಬೇಕು ಅಮ್ಮಾಪೂರ್
ಹಾ ಅಮ್ಮಪೂ
ಅಮ್ಮಾಪುರ್
ಹ ಹ ಅವ್ನು ಬಾರಿ ಮಾಡ್ತನ್ ಮರ ಯೋಗ ಎಲ್ಲ ಯೋಗ ಮತ್ತೆ ಇದು ಮಲ ಕಂಬ ಗೊತ್ತಲ್ಲ
ಹ್ಮ್ ಮಲ್ಲಕಂಬ ಗೊತ್ತುು
ಹ್ಮ್ ಹ್ಮ್ ಅದನ್ ಭಾರಿ ಚೆನ್ನಾಗ್ ಮಾಡ್ತಾನ
ಅವನು ನ್ಯಾಶನಲ್ ತಾಗ ಹೋಗಿ ಬಂದಾನ ಅಂತೆ ನಮ್ಗ ಅಷ್ಟು ಗೊತ್ತಿಲ್ಲ
ಹಾ ನ್ಯಾಷನಲ್ ತನೋಗಿದ್ದಾನೆ ಮತ್ತೆ ಯೂನಿವರ್ಸಿಟಿ ಆಡಿದಾನೆ
ಹ್ಮ
ಮತ್ತೆ ಇವಾಗ ಕ್ಲಾಸ್ ಏನ ಮಾಡ್ತಾ ಇದ್ದಾನಂತೆ
ಏನು ಯೋಗಾ ಕ್ಲಾಾಸಾ
ಹಾ ಕೋಚ್ ಆಗಿದ್ದೇನೆಂತ
ಹ ಆಗಿರ್ಬೋದು ಮೋಸ್ಟ್ಲಿ ನನ್ಗೆಷ್ಟು ಗೊತ್ತಿಲ್ಲ
ಅಂದ
ಹ್ಮ್ ಏ ನಾನ್ ನಿಮ್ಗ ಅವನು ಹೇಳಿದ್ ನಾನ್ ನೀವ ಯೋಗಕ್ ಹೋಗಿದ್ರಲ್ಲ
ನಮ್ ಔನ್ ಹೇಳದ
ಹ್ಮ
ಹ್ಮ ಪರಿಚಯ ಆದ ಅವನು ನಮ್ ಫ್ರೆಂಡ್ಲ ಇದ್ದ
ಹೌದಾ ಊ ಪರಿಚಯ ಇದ್ದಾನೆ
ಅಂದ್ರೆ ನಾನು ಒಮ್ಮೆ ಹೈದರಾಬಾದ್ ಎಕ್ಸಾಮ್ ಹೋಗ್ತಾ ಇದ್ದೆ
ಹೈದ್ರಾಬಾದ ಏನು ಆರ್ ಆರ್ಬಿನ
ಹಾ ಆರ್ ಆರ್ ಬಿ ಬರಯಾಕೆ ನ ನೈಟ್ ಲೇಟ್ ಆಯ್ತಲ್ಲಾ
ಹಾ
ನ ಅವನ್ ಹಾಸ್ಟೆಲ್ಲ್ಲಿ ಇಟ್ಸ್ ಕಂಡಿತ
ಹೌದಾ
ಪಾಪ ಒಂದ್ ಬೈಕ್ ಇದ್ದಿದ್ದಾ ಅವನ್ ಸೈಕಲ್ ತಂದು ಒಂದ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಬಿಟ್ಟದ ನನ್ನ ಬಿುಟ್ಟು
ಹ ಹ್ಮ್
ಬಟ್ಟ ಟ್ರೈನ ಟ್ರೈನ ಕುಂದ್ರಿಸಿೇ ಹೋದಾವನು
ಹೌದಾ ಅವನ ಏನು ಎಲ್ಲ ಎಲ್ಲಿಂತ ಅವ್ರ ಊರಿಗೆ ಬ ಸೈಕಲ್ಂತ ಹೋಗ್ಯವನ ಅಂತೆ
ಹ್ಮ್ ರ್ಯಾಲಿ ಮಾಡಿದಾನೆ ಅಂತಪ್ಪ ಯಾದಗಿರಿಂದ ಅಲ್ಲಿ ಅಮ್ಮ ಪುರರು
ನಾನು ಕೇಳ್ಪಟ್ಟೆೋ ಅಂದ್ರು ಹಿಂಗೆ
ಹಾ ಯಾರು ಕೇಳಿದಾದ್ರರು ಪೇಪರ್ಲ್ಲ ಎಲ್ಲ ಏನ ಬಂದಂಗ ಬಂದಿತ್ತದ
ಹೌದಾ
ಹ್ಮ್ ನ್ಯೂಸ್ ಪೇಪರ್ಲ್ಲ ಎಲ್ಲ
ಹಾ ಅಂದ್ರು ನನ್ಗೆ ಹಿಂಗೆ ಅದೇ ಅಂದೆ ನಾನು
ಇಲ್ಲಿಲ್ಲ ಹೋಗಿದ್ದಾನೆ ಸೈಕಲ್ಲ್ಲಿ ಹೋಗಿದ್ದಾನೆ
ಹೌದಾ
ಹ್ಮ್ ಎಲ್ಲ ಹೋಗಿದ್ ಗ್ರೂಪ್ ವಿಡಿಯೋ ಮಾಡಿ ಹಾಕಿದ್ದಾನಲ್ಲ
ಹಾ ಇಬೋದು
ಹ್ಮ್
ಮತ್ತೆ ಮತ್ತೇನ್ ಸಮಾಚಾರ ಬೆಳಿಗ್ಗೆ ನಾಳೆ ಎಲ್ಲಿಗ ಹೋಗ್ಬತ್ತೆ
ನಾ ಎಲ್ಲಿಲ್ಲ ಅದೇ ಮ್ಯಾಚ್ ಇದೆ ಬಾಳ್ ಹಡಕ್ ಬ ಅಂತ ಹೇಳಿದಾರ ಅವರು
ಬರ್ತ ನಾಳೆ ಬರಬ
ಅದೇ ಮಚ್ ಎ ಹುಡುಗೀರ್ ಕಾ ಮಾಡ್ತಾ ಇದ್ದೆ ಹೇಳ್ತಾ ಇದೆ ಎಲ್ಲಾ ಹುಡುಗರ್ರಿಗೆ
ಹೌದಾ
ಮತ್ತೆ ನೀನು ಚೆನ್ನಾಗ ಆಡ್ತಾ ಇದ್ದಲ್ಲ ನೀನು ನೋಡಿದ್ನಲ್ಲ ಅದಕ್ಕೆ ನೀನು ಬರ್ತೇನೆ ಇಲ್ಲ ಅಂತ ಕೇಳಕ್ ಕಾಲ್ ಮಾಡ್ಿದ್ದೇ ನಾನು ಹ್ಮ
ನಯಾ ಬರ್ತ ನಾಳೆ
ನಾಳೆ ಬರ್ರಿ ಬೇಗ ಬೈಕ್ ಇದೆ ಏನ್ ಬೈಕ್ ಕಳಸ್ಲ ನಮ್ಮ್ ಫ್ರೆಂಡ್ದು
ಬೈಕ್ ಇದೆ ಒಂದಿದೆ ಮೂರ್ ಬರ್ತೇವ ಅದ್ರೆ
ಮೂರುೂಾಯಿ ಪೆಟ್ರೋಲ್ ಹಾಕುಸ್ಕೊಂಡು ಬರ್ತೀರಾ
ಹಾ ಕಠಲಾಗತ
ಅದೇ ಹಾಕ್ಸ್ಕೊಂಡು ಬೆಳಿಗ್ಗೆ ಮತ್ತೆ ಬೇಗ ಬಂದು್ಬಿಡ್ರಿ ಮತ್ತೆ ಒಂಬತ್ತುವರೆ ಎಲ್ಲ ಹತ್ತು ಗಂಟೆ ಅನ್ರಾಗ ನೀವು ಇಲ್ಲಿರ್ಬೇಕು
ಹಾ ಬೆಳಗ್ಗೆ ಇಲ್ಲಿಂತ ಒಂಬತ್ತ ಕೊಡ್ತೀವಿ ಅಲ್ಲಿರ ಹ
ಹ್ಮ ಅದ ಹ್ಮ್ ಸ್ವಲ್ಪ ಬೇಗನ ಬನ್ನಿ ಮತ್ತೆ ಟೈಮ್ ಆಗತ್ತಲ್ಲ ಅವ್ರು ಬರ್ತಾರ ಬೇಗನ ಬರ್ತೀನಿ ಅಂತ ಹೇಳಿದಾರ ಅವ್ರು ಸ
ಹಾ ಹೌದೌದು ನಾನು ಬರ್ತೇವೆ
ಸರಿ ನಮ್ಮು ಅವ್ರ ಕ ಅವ ಅವರೇ ಕಾಲ್ ಮಾಡ್ತಾಿದ್ರೆ ಅಷ್ಟು ತಿಂತರಿ ಮಾತಾಡಿ
ಹಾ ಸರಿ ಸರಿ
ಎ